ಹಲೋ ಹೇಳ್ರಿ ಬೀರಪ್ಪ ಪ
ಎಣ ತರಿ ಗಪರ ಉಊಟೆ ಊಟ ಆಯತ್ರಿ ಬಿರಪ್ಪ
ಊಟ ಮಧ್ಯ್ನ ಕಡೆ ಮಾಡ್ಬೇಕು
ಹೌದ್ರೀ
ಹ್ಮ ಇದು ನಾಷ್ಟ ಅದೆ ಎಲ್ಲಾ ಆಯ್ತಪಾ
ಹಾಗಾದ್ರಿ
ಏನ್ ಮಾಡಕತ್ರಿ
ತಂಗೂರು ಅಂದ್ರೆ ಚಡಿಗಿಡಿ
ಏನ್ ಮಾಡಕಂತರಪ್ಪೋ
ಎಲ್ರರಿ ದ ಮು ಬಂದಿರ ಸರ್ಕ
ಹ್ಮ ಎಲ್ಲಿದ್ರುನು
ಹಾ ಎ ಆಷಂತೈವರಿ ಹ
ನನ್ ಅಲ
ಕಾಲ
ಎಕ್ಕ ಬಸತ ರೀ
ದೂ ರೇ
ಹಾ ಕಾಲಜ ರಕೋ
ಆರ್ಗ್ರಿಕಲ್ಚ ಕ ಸ ರ ಹ್ಮ
ಅಲ್ಲಿ ಯಾವ ಕಾಲ ಹಾ ಇದಕ್ಕಿದರಿಲ್ಲಿ ಹ ನಾ ಚಿಕ್ಕಡಿ ಇದು ಇದ್ದೇವ್ರ ಕೇಳಿ ಕೆಲಸಿದೇವ
ಎಲ್ಲಿ ನೀವು
ನೋಡಿಿಕ ಕೆ ಲ್ ಇ ಕಾಲೇಜ್ ಎನ್ನರಿ
ಮತ್ತೆ ಹೌದುರೀ
ಹ್ಮ ನೀ ಆರಾಮಿದೀ್ರಲ್ಲ
ಅರಾಮ ಇದೀವಿ ನೀವು
ಹಾ ಆರಾಮ ಅದೀವಿ ಹೇಳ್ ಅಪ್ಪ ನಾ ಆರಾಮ ಆರಾಮಪಾ ಎಲ್ಲಾ ನಿಮ್ ಆಶೀರ್ವಾದ ರಪಾ
ಹಾ ಅಂದಲ್ರರಿ ಆಶೀರ್ವಾದ
ಅರಾಮ್ ಅದೀವಿ
ಎಲ್ಲ ನೀವು ಮತ್ತೆ ಂಗಿ ಪತ್ರ ಹ
ನಿಮ್ಮ್ ಕಡೆ ಪರಿಸರದ ಹೆಂಗ ಅದ ರೀ
ನಮ್ಮ ಕಡಿ ಫುಲ್ ಚಲ ಮಾಡಿ
ಹ್ಮ ಇದೋಗ ಬ್ರೇ
ನಮ್ಮಲ್ಲಿ ಮಾವಿನ್ಕಾಯಿ ಬೀಳ್ತವ್ರಿ ಬಾಳೆ ಗಿಡ ಬೀಳ್ತವ್ರಿ ಒಂದು ಒ ಐದನೂರು ಪೇರುಗಿಡ ಅವ ರೀ ಮತ್ತ ಹಂಗೆ ಬೇಳ್ ಗಿಡ ಒಂದ ಹದ್ಿನೈದುನೂರ ಏನ್ ಎರಡ್ ಸಾವಿರ ಅವ್ರಿ ನಮ್ಮನ್ನು ಫುಲ್ ಗಿಡಗಳು ಜಾಸ್ತಿ ಆಗ್ರಿ ನಮ್ ಕಾಯಲೆಷ್ಟತ್ತ ಮೂತ ನಿಂಬಲ್ರಿ
ಹ್ಮ್ದ್ದಗ ಬೆಳಿದ್ರಪ್ಪಾ ನೀವ ಅಲ್ಲ ನಿಮ್ ಕಡೆ
ಅಯ ನಂಬರ್ ಕಾಲಿ ಸುತ್ತಮುತ್ತ ಗಿಡಗಳು ನೋಡ್ರಿ ಏನಿಲ್ಲ ಅಂದ್ರ ಒಂದ್ ಹತ್ ಸಾವಿರ ಗಿಡಗಳ ಅವ್ರೀ
ಹ್ಮ ಯಾರ್ತರಿ ಎಷ್ಟು
ಎಲ್ಲಾ ಹಚ್ಚೇ್ರರಿ ವರ್ಷ ವರ್ಷ ಸ್ಟೂಡೆಂಟ್ಗಳು ಅತಾರಿೀ ಹಂಗಗೆ ಸರು ಹಸ್ತಾರಿ
ಹ್ಮ
ಹ್ಮ ರೀ
ಗಸ್ತಾರ ಅಬ ನಿಮ್ಮ್ ಕಡೆ
ಗೆಸ್ತಾರೆ
ಹ್ಮ್ ಹ್ಮ್ ಹ್ಮ್
ನಿಮ್ ಕಡೆ ಹೆಂಗಾದ್ರಿ
ಅಲ್ಲ ಚಲೋನ ಹಳ್ಳ ಕಡೆ ಎಲ್ಲ ಮಹಾರಾಷ್ಟ್ರ ಸೈಡ್ ಎಲ್ಲಾ
ಹದ
ಮಹಾರಾಷ್ಟ್ರ ಎಲ್ಲ ಅದಕ್ಕೆಲ್ಲಾ ಚಂದ ಬೆಳಿತ ಇಲ್ಲಿ ಹೆಚ್ಚಿಗೆ ಈ ಕಬ್ಬಾ ಬೆಳಿತಾರ ಕಬ್ಬಾ
ಹಾ ರೀ
ಹ್ಮ್
ನಂಬಲ್ಲಿ ಹೆಚ್ಚಗ ತೊಗರಿ ಬೆಳಿತಾರೀ ಹತ್ತಿ ಬೆಳಿತಾರ ಅದ ಬಿಟ್ರ ಚಿಲ್ಲಿ ಬೆಳತರಿ ಮತ್ತ್ ನಿಂಬಲ್ಲಿ ಗಿಡ ಗೂಳ ಯಾವಸ್ತರಿ ಕಾಲೇಜಾಗ
ಬೇವ ಹ ಚಕದ ವ ಹೇ ನಾಮ ದವಾ
ಹ
ಹ್ಮ ಎಳಣ ಎಂತ
ಹಾ ಹ
ನ್ಣದ ಅರಿಚ ನ ಹಣಂದ್ರ
ಹ್ಮ ರ ನೀವನು ಚಲೋ ಬೆಳದಿರೀ ಗಿಡಗಳು
ಹ ಬಲ್ಲ ಐದ್ನೂರು ಆರ್ನೂರು ಒಂದ ಸಾವಿರ ಬಾಳದವ್ರೀ ಹಾ ರೀ ಹ್ಮ್ ನಡ ನಮ್ ಕಡೆ ಕ ಕಂಠಿ ಅಂತ ನೋಡ್ರಿ ಕಂಠನ್ ಕಂಟಿರಿ ಕಂಟನ್ ಬಾಳ್ ಬಳತವರ ಹಚ್ಚಲಿ ಹಚ್ಚಲಿಲ್ಲ ಅಂದ್ರರು ತಾನ್ ತಾನೇ ಬೀಳ್ತೇವ್ರಪ್ಪ
ಏ ನಂಬರ್ನ ಬಾಳ್ ಬಾಳದಾವ್ರೀ ಅವು ಏನ್ ಮಾಡ್ಬೇಕರೀ ಹೆಚ್ಚಗ ಆಗ್ಯಾವ್ರಿ ನಂಬಲೆೆಲ್ಲಾ ಹಸ್ಲ್ ಸುತ್ತಮುತ್ತ ಹ್ಯವೆ ಜಾಸ್ತಿ ಆಗ್ಯಾವ್ರಿ
ಇನಾರಪ್ಪಾ ಏನ್ ಮಾಡೋದು ಏನ್ ಸುದ್ದಿಏ ಗೊತ್ತಾಗಲ್ಲಗ
ಅಲ್ಲಿ ಚಲೋ ಚಲೋ ಗಿಡ ಹಚಿವ್ರೀ ಆ ಗಿಡದ ಬಾಜನ ಬದಾವ್ರೀ ನಂಬಲ್ಲಿ
ಹತ್ರಿ ಈಗಕ್ಕ ಔಷಧಿ ಇಲ್ಲ ಏನಿಲ್ಲ ಹಂಗೆ ಕಟ್ರೋಲ್ ಮಾಡ್ಬೇಕು
ಕ ಮಾಡಿ ಕಟ್ ಮಾಡಿ ಆ ಕೆಲ್ಸ ಮಾಡೋರಿ ಬೇಸ್ರ ಬಂದವ್ರಿ ಹಾ ರೀ
ಏನ್ ಮಾಡಕ್ ಬರಲಪ್ಪ ಅಲ್ಲಾ ನಂಗೆ ಬೆಳಿತ ಅಂತಸತ್ತ ಹೋಗ್ಬೇಕು ಹಂಗೆ ಕಟಾವ ಮಾಡ್ಕೊ ಹೋಗಬೇಕು
ಹೌದ್ರಿ ಏನ್ ಮಾಡಕ್ ಬರ್ಲ ಅದ ಈಗ ದೇವ್ರ ಹಂಗ ಹಂಗೆ ಕೊಟ್ಟೇನ್ರಿ ಕ್ಲೈಮೇಟ್ ಮತ್ತೆ ಏನಡದ್ರೀ ನಿಮ್ಮಲ್ಲಿ ಪರಿಸರಗಳ ಇದು ಫಾರೆಸ್ಟ್ಗಳೆಲ್ಲ ಎಷ್ಟಾವ್ರಿ ನಿಮ್ ಕಡಿ
ಅವ್ರ ಗಬಾಸಿ ಆದ್ರ ಚಡುವಳರ ಕೆಟ್ಟ ಮಾಡತರಿ ಅವ್ರಗ್ ಹೇಳ್ತೇವ ಸಾಕ್ತೇವ ಎಲ್ಲಾ ಮಾಡ್ತವ ಅಂದರುನು ಏನು ಕೇಳಳ್ರಪ್ಪಾ
ಹೌದ್ರೀ ನಮ್ಮಲ್ ಕಟ್ ಮಾಡಕ್ ಬಂದ್ರ ಅಂದ್ರ ಸೀದಾ ಏನಲ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವ್ರರಿ
ಹ ಕೊಟ್ಟರು ಭ ಹ ಕೊಟ್ಟ್ರ ಭ ನಮ್ ಕಡ್ ಕೇಳಲ್ ರೀ ಒಂದುೆ ಆ ಚಲಿ ಜಲಿ ಹೋಗ್ಯಾರೀ
ಮಾಡ್ತರಿ ಏನ್ ಮಾಡಕ್ ಬರ್ಲಾರೀ
ಅನ್ರಿ ಒಂದ್ ಎರಡ್ ಸಲ ಗಲಿ ಹೋಗ್ಯಾರ ಆದ್ರೂ ಕೂಡನು ಅವ್ರಿಗೆ ಅರಿವ ಆಗಲ್ರಿಪ್ಪಾ
ಅವ್ರಿ ಅಲ್ಲೇ ಕಡಿಬೇಕ್ರಿ
ಏನ್ ಮಾಡತಿ
ಏ್ ಮಾತಾಡ್್ದ ಬಾಬೂ ಎಮ ಜಷ್ಟ ಇಲ್ಲ ನಿಷೋ
ಹ ರೀ ಪಾಮಾ
ನಮ್ ದೋಸ್ತನ್ ಇರ್ತ ದೀಪ್ ಚಿಗೋಣಿ ಅಂತರು ಕ
ಏ ಕ್ಲಾಸ್ ಬಿಟ್ಟು ಬಂದನ್ ಏನ್ ರೀ
ಹಾ ಕ್ಲಾಸ್ ಮುಗದ್ರಿ ಬಂದನ್ರಿ ಸಿಯರನಲ್ರರಿ ಸ್ವಲ್ಪ ಲೇಟ್ ಆಗಿ ಬರ್ತನ್ರಿ ಅವ ಹ
ಏ ಸಿಯರ್ಗಳ ಆಟವರುಗ
ಸಿ ಆರ್ರೀ ಮತ್ತೆ ಎಲ್ಲಾ ಟೀಚರ್ಸ್ ಓಕೆ ಈ ತರ ಹೋಗಿ ಅವ್ರಿ ಮಾತಾಡಿ ಬರ್ಬೇಕಕ್ಲ್ರರಿ ಲೇಟ್ ಆತದೆ ರಾವಳ
ಇದ್ರ ನಿಮ್ಮ್ ಅಗ್ರ ಕೆಲ್ಸರ್ದಾಗ ಯ ಕೋರ್ಸ
ನಂಬಲ್ಲಿ ಆರ್ಟಿಕಲ್ಸ್ ಆ ರೀ ಹ
ಎಷ್ಟ್ ಸೇಮ್ ಇದಿರಪ್ಪ ನೀವು
ನಾವ್ರೀ ಒಂದು ಪಸ್ದ ನೂರ ಇಪ್ಪತ್ತವ್ರಿ ಮ ಸೆಕೆಂಡ್ ಇಯರ್ ದವ್ರ ಒಂದ್ ನೂರ ಹತ್ತನೀ ಥರ್ಡ್ ಇಯರ್ದವನು ನೂರ ಹತ್ತ ನೂರ ಐದ್ ಇರ್ಬೇಕಕ್್ರೀ ನಿಂಬಲ್ರಿ
ಯಾಕೆ ಜನ ಇರ್ತಾರಪ್ಪಾ ಸಾವಿರ ಐದು
ನಿಮ್ಮ ಜ್ಯರ್ ಅರೆ
ಹಾ ಅಲ್ಲದೆ ಅಲ್ಲಾ ಬೇರೆ ಬೇರೆ ಕೋರ್ಸ್ ಇರ್ತಾವಲ್ಲ
ೆ ಅಷ್ಟೆ ಚನ್ನೆತಾರೆ
ಹತ್ತ
ಮತ್ತ ಏನಲ್ರಿ ಏನ್ಡದಾರ ಮತ್ತ ನಿಮ್ದ
ಹಾರ್ಟಿಕಲ್ಚರ ಯ್ಯಾವ ಅವ್ರ ಕೋರ್ಸರ್ ಇದ ಇರು
ಹ ನಮ್ಮಲ್ಲಿ ಆಾರರ್ಟಿಕಲ್ಚರ್ ಬರ್ತದೀ ಅಗ್ರೋನಮಿ ಬರ್ತದ್ರೀ ಫಾರೆಸ್ಟ್ರಿ ಬರ್ತದ್ರಿ ಮತ್ ಅನಿಮಲ್ ಹಸ್ಬೆಂಡ್ರಿ ಬರ್ತದ್ರಿ ಮತ್ತ ಬಯೋಫರ್ಟಿಲೈಜರ್ ಬರ್ತದ್ರೀ ಮತ್ ಹಂಗೆ ಸೀಡ್ ಟೆಕ್ನಾಲಜಿ ಬರ್ತ ಅ ಇನ ಬಾಳ್ರ ಕೋರ್ಸ್ ಇಂಜ ಇದು ಇಂಜಿನಿಯರಿಂಗ್ ಬರ್ತದ್ರೀ
ಹ್ಮ್
ಎಕ್ನಾಮಿಕ್ಸ್ ಅಂದ ಬರ್ತದೆ ರೀ
ಹ್ಮ ಜಂಟದವ್ರಪ್ಪ ನಿಮ್ಮ್ ಕಡೆ ಇ ಲ್ಾಂಗ್ವೇಜ್ ಇಲ್ರರಿ
ಲ್ಯಾಂಗ್ವೇಜ್ ಕನ್ನಡ ಒಂದಾದ್ರಿ ಅದು ಬರ ಪ್ರಶನೆ ಶರ್ ಕಶ ತತಾರೆ
ನ್ ಇರ್ತಾ ಇಡ್ಯ್ರ
ಸೆಕಂಡ್ ಇಯರ್ ತರ್ಡ್ ಇಯರ್ ಇವ ಹುಳ್ಕಿ ಕೊಡ್ಸಿರ್ತಾವ್ರಿ ಹ್ಮ್ರಿ ಹ್ಮ
ನಲ್ಲ ಅರ್ಥ ಅರ್ಥಲ್ ಕನ್ನಡ ಮೀಡಿಯಂ್ ಇಂಗ್ಲೀಷ್ ಮೀಡಿಯಂ
ನಾ್ ಕನ್ನಡ ಮೇಡಮ್ ರೀ
ಹ್ಮ ಿಸ ಕಷ್ಟ ಆತದ್ರಪ್ಪ
ಹಾ ಸ್ವಲ್ಪ ಕಷ್ಟ ಆಗ್ತದ್ರೀ ಎಲ್ಲಾ್ಮ ಇದ ಮಾಡ್ಕೊಂಡ್ ಹೋಗ್ಕ್್ರಿ
ಹ ಹತ್ರ ತರಲ್ಲ
ಹಾ ರೀ
ಎಲ್ಲಾ ಸಬ್ಜೆಕ್ಟ್ ಇಂಗ್ಲೀಷ್ ನ ಹೇಳ್ತರಯತು
ಅವ್ರ ಇಂಗ್ಲೀಷ್ದಾಗ ಆತಾರ ಸ್ವಲ್ಪ ಹಂಗೆ ಕನ್ನಡದಾಗ ಮಾತಾಡ್ತಾರ
ಹ್ಮ್ ಭೋಪಾಲರಲ್ಲ
ಆ
ಮತ್ ಏನ್ ಲೇ
ತಿಳಿತವ್ರೀ ಅಟ್ಟೆ ಆಟ ಕಟ್ಟೆ ಓಬಾ ಮ ಆ ಂಡೇಶ ಸ್ಾಮ ಅವ ಯ ಮತ್ತ ಹೆಗೆ ಗೊತ್ತಂಗೆ ಹಗೆ ಹೋಗತ್ಯಾ ಹಲೋ ನಮ್ದೇನಲ್ರಿ ಎಲ್ಲಾ ನೀವ ಹೇಳ್ಬಕ್ರಿ ಆರಾಮ ಇವ್ರೇ ನೀವ್ರ
ಹಪ್ಪ್ಮ ಹಂಗಾದ್ರೆ ಹೊಸತಿನ ಇಲ್ಲ ಅಲ್ಲ
ಹ ಉಸ್ ಮಾಡತ ಅಲೋ ರೀ
ಹಂಗ ಅವರು ಅಸ್ಟೆಲ್ ಹಂಗ ಅದಾವ್ರೀ ನಿಮ್ ಕಡೆ
ಹಾಸ್ಟೆಲ್ ಚೊಲೋ ಆದ್ರಿ
ಹಾ
ಸಲ ಊಟ ಕಟ್ ಮಾಡ್ತಾರ ಒಂದ್ಸಲ ಬರಬರಿ ಮಾಡಲ್ ರೀ ನಿಂಬಲ್ಲಿ ಹಂಗದ ರೀ ಊಟ
ಕರಾಕ್ಿ ಮಾಡ್ತಾರಮ್ಮ ಕರಾಟಿ ಮಾಡಲ್ಲ
ಹ್ಮ
ಹ್ಮ್ ಆರಾಮ ಇರಪ್ಪ ಆಮೇಲೆ ಅಷ್ಟತನ ಇಲ್ ಒಂದು ಫೋನ್ ಹೊಂಟಾದ
ಹ